ಏನ್ ಮಾಡ್ತ್ ತಾ ಇದಿರಾ ಸಿಂಚನಾ
ನಾನ್ ಸುಮ್ನೇ ಕೂತಿದ್ದೀನಿ ನೀವೇನ್ ಮಾಡ್ತಾ ಇದ್ದೀರಾ
ನಾನು ಇಲ್ಲ ಇವಾಗಿದು ಒಂದ್ ಪ್ರಾಜೆಕ್ಟ್ ಮಾಡದಿತ್ತು
ಹ್ಮ್
ಮಾಡ್ಕೊಂಡ್ ಕೂತಿದ್ದೆ ಲ್ಯಾಪ್ಟಾಪ್ ಅಲ್ಲಿ ಲೋ ಬ್ಯಾಟರಿ ಆಯ್ತಲ್ವಾ ಅದಕ್ಕೆ ಚಾರ್ಜ್ ಹಾಕ್ಬಿಟ್ಟು ಕಾಲ್ ಮಾಡ್ದೆ ನಿಮ್ಗೆ
ಹೌದಾ ಮತ್ತೆ ಏನ್ ತಿಂದ್ರಿ ಊಟಾ ತಿಂಡಿ
ಬೆಳಗ್ಗೆ ಟಿಫನ್ನು ನಾನು ಚಿತ್ರಾನ್ನ ತಿಂದೆ ನೀವೇನ್ ತಿಂದ್ರಿ
ನಾನ್ ಬೆಳಗ್ಗ ನಾಷ್ಟಾ ಪೂರಿ ತಿಂದೆ.
ಹೌದಾ ನಿಮ್ಗ್ ಪೂರಿ ಇಷ್ಟಾನ.
ಪೂರಿ ಏನ್ ಇಷ್ಟ ಇಲ್ಲ ನಂಗೆ ಚಪಾತಿ. ಚಪಾತಿ ಇಷ್ಟ.
ಹೌದಾ ಎಲ್ಲ ಕುಕಿಂಗ್ ಬರುತ್ತಾ ನಿಮ್ಗೆ.
ಕುಕಿಂಗ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಅಮ್ಮ ಇಲ್ಲ ಅಂದ್ರೆ.
ಅಂದ್ರೆ ಯಾವ್ಯಾವ್ ತರದ ಬರುತ್ತೆ.
ಪಲಾವ್ ಬಿರಿಯಾನಿ.
ಹಾ
ಅನ್ನ ಸಾಂಬಾರ್ ಮಾಡ್ತೀನಿ.
ಹಾ.
ಇಷ್ಟ ಮಾಡ್ತೀನಿ.
ಅಷ್ಟೇನಾ.
ಹ್ಮ್
ಅಂದ್ರೆ ನಿಮ್ಗೆ ಬುಕ್ ಓದದೇನಾದ್ರು. ಹ ಹೌದಾ ಆಯಿತ್ ಆಯಿತೋ ಮಾಡ್. ಬರಲ್ಲ
ಹೌದು
ಹ್ಮ ಮನೇಯಲ್ಲಿರೋದಾ ನೀವು
ನೀವು ಎಲ್ಲಿರದು
ನಾನ್ ಪಿಜಿಲಿ ಇರೋದಪ್ಪಾ.
ಹೌದಾ ನಿಮ್ಮೂರ್. ಯಾವ್ಯಾವೂದು.
ನಮ್ದ ಚಿತ್ರದುರ್ಗ ನೇಟಿವ್ ನಮ್ದು.
ಬಟ್ ಇರೋದು
ಬೆಂಗಳೂರು ಅಲ್ಲಿ.
ಓ ತುಂಬಾ ಡಿಸ್ಟೆನ್ಸ್ ಆಯ್ತು.
ಹ್ಮ ಹೌ
ಊರಿಗೆ ಹೋಗ್ತಾ ಇರ್ತೀರಾ ಅವಾಗವಾಗ.
ಹಾ ಹೋಗ್ತಾ ಇರ್ತೀನಿ ಫಿಫ್ಟೀನ್ ಡೇಸ್ಗೆ ಒನ್ ಮಂತ್ಗೆಲ್ಲ.
ಹ್ಮ್. ಇನ್ನು ಏನ್ ಸ್ಟಡೀಸಾ ಏನು.
ಸ್ಟೆಡಿಸೇ.
ಹೌದಾ, ಏನು, ಓದತಾ ಇರೋದು? ..
ನಾನು, ಬಿ. ಕಾಮ್, ಮಾಡ್ತಾ ಇದೀನಿ. ..
ಬಿ, ಕಾಮಾ. ..
ಹಾ, ಹೌದು, ನೀವು. ..
ನಾನ್, ಮನೇಲ್ಲೇ, ಇದ್ದೀನಿ ಎಜುಕೇಶನ್ಸ್ ಬಿಡು. ..
ಹೌದಾ, ಏನಾಗಿದೆ, ನಿಮ್ದು ಎಜುಕೇಶನ್ನು? ..
ನಂದ, ಆಗೈತೆ, ಮಾಸ್ಟರ್ಸ್, ಮಾಡಿದೀನಿ, ಎಂ, ಎಸ್ಸಿ. ..
ಹ್ಮ್ ...
ಸ್ವಲ್ಪ .. ಹು, ಹುಷಾರ್, ಇರ್ಲಿಲ್ಲ ಅಂದಬಿಟ್ಟು ನಾನು ಎಲ್ಲೂ ವರ್ಕೋ, ಹೋಗಿಲ್ಲ. ..
ಓ, ಹಾಗಾದ್ರೆ, ಮನೇಲ್ಲೇ ಇದ್ದೀರಾ? ..
ಹ್ಮ್ ..
ಹ್ಮ್, ಮತ್ತೆ, ಏನಾದರು, ಮಾಡ್ತೀರಾ! ಮನೇಲಿ ಅದು ಇದು. .. ಕೇಳಿಸ್ತಾ ಇದೆಯಾ? ..
ನಂದು, ಸದ್ಯಕ್ಕೆ, ಅಂದ್ರೆ ಜಾಬ್ ಮಾಡ್ಬೇಕಂತ. .. ಮಾಡುತ್ತೀನಿ, ರೀಸೆಂಟ್, ಆಗೀ, ನನ್ನ ಎಜುಕೇಶನ್, ಮುಗಿದಿದ್ದು. .. ಸ್ವಲ್ಪ, ರೆಸ್ಟ್, ತಗೊಂಡು. .. ಅದ್ಮೇಲೆ, ಜಾಬ್ ಹೋಗೋಣ! ಅನ್ಕೊಂಡು ಇದೀನಿ, ಅಷ್ಟೆ. ..
ಹೌದ. ..
ಮನೇಲಿ ... ಯುಗಾದಿ. . ರೆಸ್ಟ್, ಆಗ್ಬಿಡುತ್ತೆ, ಬೆಳಿಗ್ಗೆ ಕೆಲ್ಸ ಮುಗಸಿ ಮತ್ತೆ ರೆಸ್ಟ್, ಮಾಡದು ಅದೇ ಆಗುತ್ತೆ? ..
ಹೌದಾ ..
ಹ್ಮ್, ಟೈಮ್ ಸಿಕ್ದಾಗ, ಸ್ವಲ್ಪ ಓದ್ಕೋತಾ ಇರ್ತೀನಿ. .. ಹಾ, ಹೌದು. ..
ಯಾವ, ತರ ಓದ್ತೀರಾ? ..
ಮೀನ್ಸ್, ರಿಲೇಟೆಡ್. .. ಊಟೊಡ್ಹು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲ, ಬುಕ್. .. ಬುಕ್ಸು, ಓದ್ಕೊಂತಾ ಇರ್ತೀನಿ. .. ನೀವು, ಆತರ ಇಂಟ್ರೆಸ್ಟ್ ಇದೀಯಾ? ..
ಪ, ನನಗೆ, ಗೊವ್ವೆರ್ನ್ಮೆಂತ್, ಎಕ್ಸಾಮ್, ನೈನ್ ಕ್ಲಾಸ್ ಇಂದ. ..
ಹೌದಾ, ಯಾಕೆ? ..
ಒಮ್ಮನ್, ನಾನು, ಇವಾಗ ಬಿ. ಕಂ. ಮಾಡ್ತಾ ಇದ್ದೀನಿ ಅಲ್ವಾ! ಎಜುಕೇಶನ್ ಮುಗಸ್ಕೊಲ್ಲನ, ಫಸ್ಟ್ ಅಂತ. ..
ಆದ್ರೆ, ಇವಾಗ್ಲಿಂದಾನೇ, ಎಕ್ಸಾಮ್ಸ್ ಬರಿದರೆ, ಒಂದು ಎಕ್ಸ್ಪೀರಿಯನ್ಸ್, ಆಗುತ್ತಲ್ವಾ ನಿಮ್ಗೆ? ..
ಆಗುತ್ತೆ, ಆದ್ರೆ ಸುಮ್ನೆ, ಅಪ್ಲಿಕೇಶನ್ ಹಾಕಿ ಓದಿಲ್ಲ, ಅಂದ್ರೆ ಏನು ಯೂಸ್, ಇಲ್ಲ, ಅಲ್ವಾ. .. ಅದಕ್ಕೆ, ಇವಾಗ, ಬೇಡ ಅನ್ಕೊಂಡು. ..
ಅಂದ್ರೆ, ನೀವು ಡಿಗ್ರಿ, ಮುಕ್, ಮುಗಿಶೋತನಕ ತನಕ ಏನಾದ್ರೂ. .. ಮಾಡ್ತಾ, ಇರ್ಬೋದಲ್ವಾ, ಅಂದ್ರೆ ಕಾಂಪಿಟೇಟಿವ್, ಎಕ್ಸಾಮ್ಸ್ನ ಸುಮ್ನೆ. ..
ಹಾ .. ಹೂ ಹಂಗೆ. ಟ್ರೈ ಮಾಡ್ತೀನಿ ನಾನು ನೀವೇಲಿದ್ರಿಲಾ. ಆ.
ತರಾ. ಅಕ್ಕಾ ತಂಗಿ ಅಣ್ಣ ತಮ್ಮಾ. ಅವ್ರ ಏನ್ ಮಾಡ್ತ